ಹ ಹಲೋ
ಬೆಸುಗುಲ
ಇವಾಗ್ ಬೆಸುಗುರ
ಏ ಏನ್ ಮಾಡಕ್ತಾತ್ತೀರಿ
ಏನಿಲ್ಲ
ಹಾ ಕೇಳ್ಸಲಾಗತದ್ ಕೇಳಸಲಾಗತದ್
ಹಾ ಅದೇ ಅದು
ಊಟ ಆಯಿತಿಲ್ಲ
ಊಟ ಆಯ್ದ ಆಗಿಲ್ಲ
ಆಗಿಲ್ಲ ಯ ಯಾದಿಗಿರನಗ ಡಾಬಾ ಆದಾವ ಹೋಗಾಮ
ಬೇಡ ನಾನ್ ಕೆಂಬಾವಿ ದಾಬಾಕ ಹೋಗಬೇಕು.
ಕೇಳವಲ್ತಪ್ಪ ನಿಂದು ಚ ಚೆನ್ನಾಗ್ ಬರವಲ್ತ ಸೌಂಡು
ಕೆಂಬಾವಿ ದಾಬಾ ಹೋಗಬೇಕು ಕೆಂಬಾವಿ ದಾಬಾಗ
ಹ ಹ ಬೆಸಿ ತನಲ್ಲು ಅಲ್ಲಿ ಊಟ ಬೇಯಿಸಿ ಹಾ ಹಾ ಇದು ಹತ್ತು ನಿಮಿಷ ಹತ್ತ್ ನಿಮಿಷ ಯತ್ ಬಳಿ ಕೇಳ್ತ ನಿನ್ಗ ಯಾವ್ದ ಮಂದಿ
ಯಾಕಂದ್ರೆ‌ ನೀನ್ನೇ ಪಸ್ಟ್ ಅಂತಿದಿ
ಹ್ಮ್ ಏನ್ ಮಾಡಕತ್ ಏನಾ
ಇಲ್ಲಾ
ಏ ಯಾಗ ಯಾವಾವ್ ಗೇಮ್ ಆಡ್ತೀಯಾ ನೀನ್
ನ ಬಿಳಿಟಯರ್ ಬೀಜಿ ಅಮಲ್
ಸರಿ ಪರಂಗಿಲಿಚ್ಚಿ ಪಾಯಾರ್
ಅದು ಕುಕ್ಕರ್ ಬೆಂಕಿ ಆಡ್ತದ ಅದು ಕುಕ್ಕರ್ ಬೆಂಕಿ
ಕುಕಡಮೆಕ
ಹ್ಮ
ಬೇಸತ್ತ ಗೇಮು
ಆಯ್ತು ಚೆನ್ನಾಗಿ ಆಯ್ತೀ
ಅದಾ
ಹ ಆವನ್ ನಿನ್ ದೋಸ್ತ ಕರೆ ನಿನ್ ದೋಸ್ತ್ ಕರೆ ಹೇಳಸ್
ಏನಾಗದ್ ಜಗಳ ಆಗದೇನು
ಇಲ್ಲ ಪೋನು ಮಾತ್ ಬರುತ್ತೀನಿ ಅಂದ ಒಂಚ್ಚೂರ್ ಬೈದು ಪೋನ್ನಾಗ
ಬಾ ಆ ಬೇಸ್ ಸರಿಗಿರ್ಲ್ಲಾ ಅಂತ ಹೇಳ್ ಅವಂಗಾ
ನಾನ್ ಮೊದ್ಲೇ ಸೈಕೂ
ಆ
ನಾನ್ ಮೊದ್ಲೆ ಸೈಕೂ
ನಾ ಒಂದ್ಸಲ ಹೇಳ್ತೀನಿ ಎರಡ್ಸಲ ಮೂರ್ನೆ ಸಲಾಗೂ ಹೇಳ್ತೀನಿ ಮತ್ ಇನ್ನೊಮ್ಮೆ ಇದೆ ಹೇಳ್ತನಿ ನಾಕನೇ ಸಲಾಗು ಹೇಳ್ತೀನಿ
ಹ ಅದೇ ನೀ ಹೇಳ್ತೀಯ ಅಂತ ನಿಂಗೆ ಆಗಸಿದು ನಾನು
ಹ
ಎವತ್ತಿಯ ಅಂತ ನಾನು ನಿಂಗ ಹಚ್ಚಿದ ಫೋನು
ಹೌದಾ ನೀನ್ ಹಚ್ಚಿಲ್ಲ ನಾನನ್ ಹಚ್ಚಿನ ಹ್ಮ ಮ ನೀಷ್ಟತ
ಹಾ ಮತ್ತೆ ಇ ಒಂದ ಹೆಂಗ
ಇನ್ನ ಯಣಸಲ್ಲ ನಾನೇ ಅಸ್ತಿನ
ಆನ್ ಮಾಡಬೇಡ ನೀ ಅವ್ರ ಸನದ ಅ್ರ ಅವ್ರಕ ಕೊಡ್ತೀ ನಮ್ ಸಮನಂದ ಹಿಂಗ್ ಮಾಡ್ತವಿ ಮಂಗಲ್ ಬಫಡ್ತಿ ಹೌದು ಹ ಯಾಕಪ್ಪ ರ್ಯಾಗಿಂಗ್ ಮಾಡಿಲ್ಲ ಅಂತ ಹಸಿಲ್ಲ ಅಂತ ಅರಸ್ತೀರಿ ನಡ್ಬ ಬಯಬಾರಡ ನಮ್ಂಗ ಬತಾನ ಫನೆ ಮಾತಾಡ್ತಾನ ರಾಸುಮ ಕುಡ್ರಿ ಬೈಬ್ಯಾಡರಿ ಲಿಂಗ್ಯಾ ಏ ಈ ನೋಡ್ರ ನಿಂಗು ಮ ಸಿದ್ಧಾರ್ಥ ಮತ್ತ ಅವ ರಾವ ಬೈತ ಹೊಲ್ಸತ ಆತ್ಮೇಾಗ ನಿಂಗ್ಯಾ ನಿನ್ ನೌನವ್ ಹ್ಮ್ ನಿಂಗು ನಮಸ್ಕಾರ ಪ್ರಜವ ತಾಡಿ ಎಷ್ಟು ನಿಮಿಷ ಆಯ್ತು ಇಂದ್ರಾಜು
ಹಾ ಎಷ್ಟಯ್ತೇನಪ್ಪಾ ಅಂದನ ಅದ ಮೂರ್ ನಾಕ ಮೂರುವರೆ
ಆಷ್ಟತ ನ
ಹ್ಮ್
ಮತ್ತೆ ಮಾತಾಡಲ್ಲರು ಮತ್ತೆ ಮಾತಾಡುವ ಅಂದ
ಮತಾರಕತ್ನ ಲೋಪ
ಹಲೋ ಚ ಸಮ
ಅದ ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಏನ್ ಆತಾಳ ಹಾಂ ಹಲೋ
ಕೇಳಿಸ್ತಾ ಇದೆಯಾ ಇಲ್ಲ
ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಏನತಂದ ಹಂಗ
ಹಾ ಏನ ಆಾಗಲ್ಲ
ಈಗ ಮಕನ್ ತಿನಪ್ಪಾ ನಾಳೆ ಕಂಟಿನ್ಯೂ ಮಾಡ್ತನ
ಹಾ ಹೆಂಗಂದ್ರೆ
ಇದಂದಾಗನ ಕಟ್ ಮಾಡ್ತು ಮಾಡ್ತ
ಇದನ್ನ ಆಗಣ ನಾನ್ ಮಾಡ್ತೀನಲ್
ಅದು ಸತ್ಯ ಮಾತ್ರತ
ಹಾ ಏನ್ರ ಮಾ ನ್ ಏ ಬಿಡ್ರಿ ಏ ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲಿ ಫುಲ್ ಅವ ಅಂತ ನಿು
ನಂದೇನ ಇ ಲ ಉಪಾ ನಿಂದೇ ಎಲ್ಲಾ ಯಾರಾರ್ ಜೊತಿನೋ ಮಾತಾಡಿದವಿ
ನಾವ್ ನಾವ್ ನ ನಾವ್ ಯಾರ್ ವ್ಯಕ್ತಿ ಮಾತಾಡ್ದ ಕಣ ನಿಮ್ ನಿಮ್ದೆ ನಾವ ಅಪ್ಪುಲ್ ಅವರು ಇವರು ನಿನ್ ಫುಲ್ ಕ್ಯಾರೆಕ್ಟರ್ ಚೇಂಜ್ ಐತಂತೆ
ಹ್ಮ್ ಪೆಂಡ ಆಗದತ್ತ ಹಂದು ಪ್ರಸಾಬ್ ಬಚತಪ್ಪ
ಹ ಹ
ಹತೆ ಹ
ನಾ ಗೊತ್ತಯ್ತಿಲಾ ನಿನ್ಗೆ
ಹಾ
ನಮ್ ಗೊತ್ತೇ ಆಯ್ತಲ್ಲ ಆಕಣಲ ನಿಂಗೆ
ಆ
ಹಾ ಮಾಡ್ಬೇಡ ನೀನು ಹಗ ಹೇಳತ್ತೀನ್ಿ
ನೀ ಹ್ಮ್ ಹ್ಮ್ ನನಂಬಳ ಕೊಡುಗಾ
ನೀ ಅನ್ಂಗ್ದ
ನೆನ್ಚೀದಾ ಮಾತ್ರತಲ್ಲಪ
ಬಿ ಎಸ್ಟಿ ಬ್ಲಯಾಕ್ ಬೇಕಾ
ಹ
ಪ ಎಸ್ ಪಿ ಬ್ಲಾಕ್ ಬ್ಲೇೇಕಾ
ಹಾ
ಬಾ ಮತ್ತೆ ರೂಮಿಗೆ
ಕ ಕಣ ಕ ಅ ಹ ಇ ಹ ಕಸ ಒನೆ ನಿಂ ಚದರಕೆ
ಯಾ ಕಾಣಲ ಇು ಮಾತಾಡದು
ಸೀನಿಯ ಪುಸ್ತಕತಲ ಹ್ಮ್ ಎರಾಮ ಆದತ ಸ ಮ ಮ
ಒಂದು ಕಾಲಲ್ಲಿ ಮಾತಾಡುವ ಇಲ್ಲ ಅಲ್ಲಿ
ಚಾಟ್ ಮಾಡ ತಿೀರ್ವಾ ಚಾ್ಟ ಮಾಡಕ್ಕೆ ಹಚ್ಚಲಪ್ಪ
ಅದೇ ಮಾಡತ್ತಿದ್ದಯಾ
ನೀ ನೆಕ್ಸ್ ಯಾರ್ ನೀ ಒಪ್ಪನ ಮ್ಯಾನೇಜ್ ಮಾಡ್ತ್ ನಂದಗ ಹುಡುಗಿ ಬಿಟ್ಟಳಂತ
ಮದೆ ಎಲ್ಲ ಹೀಗ್ಯಾಾಕೆ
ಹ ಹೇಳಕ್ ಹತ್ತೀರ ಅದಕ್ಕ್ ಆತ್ ನಿಂಗ
ಹ ಒಂದ ಒಂದು ಒಂದೇ ಹುಲಿ ಇರ್ಬೇಕು ಒಂದು್ ಕಾಡಲ್ಲಿ
ಒಂದ್ ಕಾ ಕಾನಾಗ ದದುನಿಯದ್ ಹುಳ್ಳಿ ಇರ್ತವಲ್ಲಿ ರ ರಾಜೆ ವಂದೇ ಹೊಲ್ಲ ಇತ್ತು ರಾಜವುಲ್ಲಿ ಒಂದೇ ರಾಣಿ ಹುಲಿ ಒಂದ ಬೇಕಲ್ಲ ರಾಜ ಹುಲ್ಲಿ ಪಳಸ
ರಾಜ ಅವ್ರಿಗೆ ಕೈ ಕೆಲ್ಸ ಮಾಡಿ ಬ
ಹ
ಹಾ ಹಾ ಹಾ ಹ ಹ
ಅಪ್ಪೋ ವಂಗ ಮಾಡ ಕಾಲ ಮನ್ ಚಟಾತ ಪಕ್ಕ
ಹಾಗಗಲ್ಲ ಆಗಲ್ಲ ಹೊರ್ತ ಆಗಲ್ಲ
ಆ
ಆರಾಮ ಆರೌತ ಪರೌತಾ ಪಾರ
ಸತ್ತಂಬರ
ರಿಸೆಟ್ ಆಗೋದು ಹಂಡ್ರೆಡ್ರ್ಟ್ ಆಗ
ಆ ಆಯ್ತು ನೋಡ ಶಂಭರ ರೂಪಿ ಒಡು ಪ್ಯಾಂದಿನ
ಹಾ ಅವ ಅದಂದು ಬೂಟ್ ತಗೊಂಡ ಬೋದ
ಮೂರು ದಿನದ ಸು
ಹಾ
ಹೌ ಮೂಊರ್ ದಿನ ಚಸ್ ಅಂದರ್ ಮಂದ ಒಂದ ಒಂದ್ ಮೂರ್ ನಾಕ್ಲೆ ಹನ್ನೆಾರ ಹನ್ನೆರಡು ಹನ್ನೆಡು ಆಗ್ರ ಆರು ಆರು ಮೂೂರುಲ್ಲ ಹ ಮರ ಮ
ಆತಡ್ಕಾ ಮಾತಾಡಿಲ್ಲ ಅಂದ್ರೆ ಉಜಟ ಆಗ್ತತ
ಹ ಒಂಬತ್ತು ಒಂಬತ್ತು ಒಂಬತ್ ದಿನ ಕಟ್ರಸನಾ
ಹ ಬದ ಬ ಆಗಸ
ಒಂಬತ್ ದಿನಕ್ಕೆ ಅಟ್ರಶ ಅಂದ್ರೆ ಮಲ್ಯಂದೇ ಮುಟ್ತು ಪೂರಾ ಒಂಬತ್ ದನ್ದಾಗ
ಈಗ ಮಾತ್ ಹೇಳಿ ನೀ ಚಿತ್ ಹೋಗ್ಬೇಕಂದ್ರ
ಹ್ಮ್
ಮುಂದಿನ ಶುಕ್ರವಾರ ತಕ್ಕ ಎಲ್ಲ ಟಾಸ್ಕ್ ಫೋರ್ಸ್ಗಳು
ಮುಕ್ಸರ
ಶುಕಾರ್ತಕ ಮುಗಿಸಿದ್ರೆ ನಿಂಗ ಒಮ್ಮೆ ಒಂದೇ ಆಲ್ರೆಡಿ ಬರೀ ಐದು್ ಆರು ದಿನಕ್ಕೆ ನಿಮ್ಗೆ ಹತ್ ಐದನೂರು ರೂಪಾಯಿ ಬರ್ತೇದೆ
ಹ್ಮ
ಹ್ಮ
ಮತ್ತ ಹಗೆ ಮಾಡ್ಕೊಡತ್ ಮತ್ತ
ಆಯ್ತಾ ಶುಕರಾತ್ ನಿಮ್ದ ಮೂವತ್ ಕಾಲು ಆಗ್ಬೇಕು ಮುಗೀತ ಹೋದ್ರಿ
ಹ್ಮ್ ಅದೇರ ಮಾರ್ಕ್ೋ ಅ ಕ್ಲಿಯರ್ ಮಾಡಣ ಮೇ
ಆ
ಅದ ಎಡುಕ್ಕಲ ಯರ ಮಾಡಣನೋ ಮಲ್ಲಂದ ಮಲ್ಲಂದಂದು ಸಮ ರಂದು
ಸಮುದ್ರಯಟ ಇ ತ
ಚಾರ ಸೊ
ಫಸ್ಟ್ ಸಮುದ್ ಮಾಡು
ಹಾ ಒಂದೇ ಮಾಡ್ತೀನಿ ಚಾರ್ ಸಾವಿರರು
ನಾನು ಅದೇ ಮಾಡ್ತಾ ಇದ್ದೀನ್ ಕಂಡಲ ಇಲ್ಲಿನ್ ಬಂದಿವ ಎಲ್ಲ ಸೀದಾ ಯಪಾ ಕೇ
ಹ್ಮ್ ಹ್ಮ್ ಪ್ಲೇಯರ್ ಮಾಡಕೂತ್ಬುಡ
ರನ ಕೊಂತ ಬಿಡ
ಆ ದಕಾನದನ್ನ ಬಂದಾ ಅವನ್ ಚಾರ್ಚ ಹನ್ ಚಾರ್ಚ ಅವನ್ ಚಾರ್ಚ ಹನ್ ಚಾರ್ಚ ಚ ಆಟ್ಶ ಸಿದ್ಧಾನಂದ ಹ ದೊನ್ ಚದ ಹಜಾರ ಆಯಿತು ಮಲ್ಯಧನ್ ದೊ ಹಜಾರ ತಿ ಜರ ತಮ
ರ ಆಯ್ತಾ
ಹ್ಮ್
ಮುಖಂದ ಒಂದ್ ಹೆಚ್ಚಿಗೆ ಮಾಡ್ೊಂಡ ಮಾಡಣ ನಕಂಡ
ಹ್ಮ
ಆಯ್ತ್ ಕಣಡ ಕಾಲ್ ಕಟ್ ಮಾಡ್ಬಿಡು ಸಾಕು
ಹ ಹ್ಮ
ಓಕೆ ಮಾಡ್ಬಿಡು ಬಾಯ್